ಹಲೋ
ಹಾ ಹೇಳ್ಸ
ಸರ್ ನಮಸ್ತೆ
ಸರಿ ಹೇಳ್ಸು
ಎಸ್ ಸರ್ ಮನೇಲ್ಲೋನ್ ಕೊಡ್ತೇನೆ ಸರ್
ಸರ್ ಮನೆ ಲೋನ್ ಮಾತ್ರ ಕೊಡ್ತೀವಿ ಸರ್ ನಾವು
ಇದು ಮನಿ ಲೋನು ಮೀನು ಸಾಕಾಣಿಕೆ ಕುರಿ ಸಾಕಾಣಿಕೆ ಸರ್
ಸರ್ ಎಲ್ಲಾದ್ರೂ ಕೊಡ್ತಿೀವಿ ಸರ್ ಲೋನ್ ನಮ್ಮ ಹತ್ರ ಎಲ್ಲಾ ಲೋನ್ ಇರುತ್ತೆ ಸರ್ ನಮಗೆ
ಮನಿ ಲೋನ್ ಹೆಚ್ ೈತಿ ಸರ್ ಇದು ಬೈಲ್ ಜಾಗ ಇರ್ತಲ್ ಸರ್ ಅದಕ್ಕೆ ಹೆಚ್ ಐತಿ ಸರ್ ಬಿಲ್
ಸರ್ ಇದು ಕಟ್ಟಿದ ಮನೆ ಆದ್ರೆ ಸರ್ ನಮ್ಮ ಹತ್ರ ಲೋನ್ ಜಾಸ್ತಿ ಇರುತ್ತೆ ಸರ್ ಹ್ಮ್
ಹೌ ಸರಾ
ಹಾ ಸರ್
ಅದಕ್ಕೆ ಎಷ್ಟು ಸಿಗುತ್ತ ಸರ
ಸರ್ ಕಟ್ಟಿದ್ ಲೋನಿಗೆ ಸರ್ ನಮ್ಮತ್ರ ನಿಮ್ದು ಎಷ್ಟ
ನಮ್ದೇ ಒಂದು್ ಮೂವತ್ ರೂಮ್ ಐತ್ ಸರ್
ಸರ್ ಮೂವತ್ ರೂಮಿಗೆ ಒಂದ್ ಕೋಟಿನೇ ಸಿಗುತ್ತೆ ಸರ್
ಒಂದು್ ಕೋಟಿ ಸರ್
ಹಾ ಸರ್
ಸರ್ ಅಷ್ಟಂದು ಬ್ಯಾಡ ಸರ್ ನಮ್ಗೆ ಆದ್ರಲ್ಲಿ ಅರ್ದ ಬೇಕು ಸರ್
ಐವತ್ತೂರು ಸ ಐವತ್ತು ಲಕ್ಷ ಸರ್ ಸರ್ ಸಿಗತ್ತು ಸರ್ ಐವತ್ತು ಲಕ್ಷನ ಸಿಗುತ್ತೆ ನಮ್ ಸರ್ ಬಯಲ್ ಜಾಗ ಆದ್ರೆ ಒಂದು ಎಷ್ಟು ಮೂವತ್ತು ರೂಮ್ ಕರ್ಸ ಕುಂತೀರ ಅಂದ್ರೆ ಸರ್ ನಮ್ ಅಂದಾಜೆ ಒಂದು ಹತ್ತು ಲಕ್ಷ ಕೊಡ್ಬೋದು ಸರ್ ಹಫ
ಮ ಜಾಗ
ಹಾ ಸರ್ ಹೊಲಕ್ ಕೊಡ್ತೀವಿ ಸರ್ ಯ ಎಕ್ರೆಕ ಅರವತ್ತು ಸಾವಿರ ಕೊಡ್ತೀವಿ ಸರ್ ನಾವು
ಒಂದು
ಹಾ ಸರ್ ಒಂದ್ ಎಕರೆೇಕ ಸರ್ ನಿಮ್ದು ಬ್ಯಾಂಕ್ ಅಲ್ಲಿ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಸರ್ ಹಂಗಲ್ಲ ಸರ್ ನಾ ಹೇಳ ಸ್ವಲ್ಪ ಅರ್ಥ ಮಾಡ್ಕೋಳಿ ಸರ್ ನೀವು ಅಲ ಇದು ಆ ಬ್ಯಾಂಕ್ ಅಲ್ಲಿ ನಿಮ್ದು ಚೆನ್ನಾಗಿ ಸ್ಕೋರ್ ಇತ್ತ ಅಂದ್ರೆ ಸರ್ ಒಂದ್ ಲಕ್ಷ್ ಲಕ್ಷ ತಕ್ಕನ ಹೊಲ್ದ ಹೊಲ್ದ ಮೇಲೆ ಲೋನ್ ಲೋನ್ ಮಾಡಿಸ್ಕೊಡ್ತೀವಿ ಸರ್ ನಿಮ್ಗೆ
ಹ
ಇದು ಬ್ಯಾಂಕ್ ಅಲ್ಲಿ ನಿಮ್ದು ಸಂಖ್ಯ ಚೆನ್ನಾಗಿತ್ತಂದ್ರಿ ಸರ್ ಸರ್ ಒಂದು ಲಕ್ಷದ ತಕ್ಕದ ಲೋನ್ ಮಾಡಸಕೊಡ್ತೀವಿ ಸರ್ ನಿಗೆ
ಇದು ಕುರಿ ಸಾಗಣಕೆ ಸಾರ
ಸರ್ ಕುರಿ ಸಾಗಾಣಿಕೆ ಸರ್ ನೀವು ಇವಾಗ ಕುರಿ ತೋತಾ ಇದೀರ ಸರ್ ಮೀನು ಸಾಗಾಣಿಕಲ್ಲ ಸರ್ ನೀವು ಪುರಿ ತೋ ಇದ್ರ ಅಂದ್ರೆ ನೀವು್ ತಗೊಂಡಿದೀರ ಸರ್ ನಿಮ್ಮ ಹತ್ರ ಆಯ್ತಾ ನಿಮ್ಮ ಹತ್ರ ಕುರಿ ಆಯ್ತ ಮ ಸರ್ ಇವಾಗ ತಗೋತಾ ಇದೀರಿ ಸರ್ ನೀವೀಗ ಅದ ಎಷ್ಟ ಇದೇವೆ ಸರ ನಿಮ್ಮತ್ರ ಕುರಿ
ಈಗ ಅದಸರ ನಾವು ಶೆಡ್ ಹೊಡ್ಸ್ಲಿಕ್ಕೆ ಬಿಲ್ ಎತ್ತಲಕ್ಕೆತ್ತೀವಿ
ಅದೇ ರೀ ಸರ್ ನಿಮ್ಮ್ ಹತ್ರ ಕುರಿ ಮೇಲೆ ಒಂದೊಂದು ಕುರಿ ಮೇಲೆ ಸರ್ ನಾವು ಲೋನ್ ಮಾಡ್ತೇವಿ ಸರ್
ಎಷ್ಟು ಎಷ್ಟು ಸರ್
ಸರ್ ಎಷ್ಟು ಕುರಿ ಐತೆ ನಿಮ್ಮ ಹತ್ರ
ಒಂದು ಮುನ್ನೂರ ಹದ
ಮುನ್ನೂರ ಅಂದ್ರೆ ಸರ್ ಒಂದ್ ಕೊಡ್ತೀವಿ ಸರ್ ಒಂದ್ ಆರು ಲಕ್ಷ ತಕ ಲೋನ್ ಕೊಡ್ತೀವಿ ಸರ್
ಒಂದು ಆರು ಲಕ್ಷ ಸರ್
ಹಾ ರೀ ಸರ್
ಈ ಆದಕ್ಷದ ಉಲ್ಟಾ ಕಟ್ಬೇಕ
ಸರ್ದು ತಿಂಗಳ ಇರ ಇತ್ತು ಸರ್ ಈರ್ ಲೆಕ್ಕ ಇರುತ್ತೆ ಸರ್ ನಿಮ್ಗೆ ಯಾವ್ದ್ ಅನುಕೂಲ ಆಗುತ್ತೆ ಸರ್ ಅದ್ರ ಮೇಲೆ ಅಂದ್ರೆ ವರ್ಷದ ಲೆಕ್ಕ ಇರುತ್ತ ಸರ್
ಹೌದ್ರೀ
ಹಾ ರೀ ಸರ್
ಈ ವರ್ಸಿಲ್ಲ ಸ್ಟ್ ಕೊು
ಸರ್ ವರ್ಷದ ಕೊಡ್ತಿವ್ರಿ ಸರ್ ವರ್ಷಕ ಅಂದ್ರೆ ನೀವ್ ಅಂತ ತಗಿರ್ತಿರಿ ಸರ್ ನಿಮ್ಗೆ ನಾಲ್ಕಕ್ ವರ್ಷ ಮಾಡ್ಕಬಹುದು ಮೂರ್ ವರ್ಷ ಮಾಡ್ಕೊಬಹುದು ಐದು ವರ್ಷ ಮಾಡ್ಕೊಬಹುದು ಆರು ವರ್ಷ ಮಾಡ್ಕೊಬಹುದು ಸರ್ ನಿಮ್ಮೇಲೆ ಇರುತ್ತೆರ್
ಎಷ್ಟು ಬರ್ತರಿ
ಸರ್ ಮೂರ್ ವರ್ಷ ಅಂದ್ರೆ ಸರ್ ಆರ್ ಲಕ್ಷ ಅಂದ್ರೆ ಸರ್ ಡಿವೈಡ್ ಸರ್ ವರ್ಷಕ್ ಸರ್ ಐವತ್ ಸಾವಿರ ಕಟ್ಟಕ್ ಬರುತ್ತ ತಾನ ಒಂದ್ ವರ್ಷಕ್ಕೆ ಐವ ಐವತ್ ಸಾವಿರ ಮತ್ತೆ ಬಡ್ಡಿ ಬಡ್ಡಿ ಅಂದ್ರೆ ಆರು ಲಕ್ಷ ಅಂದ್ರೆ ಮ್ ಸಾರ ಬಡ್ಡ ಆಗುತ್ತೆ ಸರ್
ಮೀನು ಸಾಕಡಕ್ಕೆ ಎಷ್ಟು ಬರ್ತಾರೆ
ಸರ್ ಮೀನು ಸಗಾಣಿಕೆ ಒಂದು ಒೊಂಡದಲ್ಲಿ ಎಷ್ಟು ಮೀನ್ ಬಿಟ್ಟಿದ್ರರಿ ಸರ್ ನೀವು
ಒಂದ್ ಒೊಂಡದಲ್ಲಿ ಲೆಕ್ಕ ಇಲ್ಲ ಸರ್
ಲೆಕ್ಕ ಅಂದ್ರೆ ಸರ್ ಎಷ್ಟೊಂಡ ಐತೆ ನಿಮ್ಮ ಹತ್ರ
ಒಂದು ಒಂದು ನೂರ ಎಕರೆ ಆಯ್ತು
ಸರ್ ಒಂಡಾ ಹಂಡ ರವು ಎಕ್ರೆ ಅಲ್ಲ ಸರ್ ಒೊಂಡಾ ಹಂಡ
ಹೊಂಡ ಕೊಳ್ಸರ ತೆಗ್ಗ ಕೊಳ್ಸರ ಒಂದ ನಾಕ್ ಸ ನಾ ಕೊಡವ್ ಸರ್
ನಾಕ್ ನಾಕು ಒಡ್ಡ ಅಂದೆ ಸರ್ ಒಂದ್ ಹೊಂಡದಲ್ಲಿ ಒಂದ್ ಲಕ್ಷ ಮೀನ್ಗಿದ್ರೆ ಸರ್ ನಾಕ್ ಲಕ್ಷ ಮೀನು ಇರುತ್ತೆ ಸರ್ ನಾಕು ಉಂಡದಲ್ಲಿ
ಹೌ ಸರ್
ಹ ನಾಕೊಂಡದಲ್ಲಿ ಅಂದ್ರೆ ಸುಮಾರು ನಿಮ್ಗೆ ಬರುತ್ತೆ ಸರ್ ಒಂದು ಆ ಎಂಟು ಲಕ್ಷ ಕೊಡ್ಬೋದು ಸರ್ ನಾವು ಒಂದ ಒಂದಿ ಎರಡ್ ಲಕ್ಷ ಎರಡ್ ಲಕ್ಷ ಇಡದ್ರಿ
ಅಂದ್ರ ಸರ್ ಇದೇ ಪಡಲ್ ಸರ್ ಮೀನ
ಸರ್ ಮೀನು ಸಾಗಾಣಿಕೆ ಸ್ವಲ್ಪ ಇದು ಜಾಸ್ತಿ ಲ್ಲ ಸರ್ ಇದು ಒಂದು ಒಂದು ಡದಲ್ಲಿ ಒಂದು್ ಲಕ್ಷ ಮೀನ್ ಇದೆ ಸರ್ ನಾಲ್ಕು ಲಕ್ಷ ಮೀನ್ ಇಿದೆ ಸರ್ ನಾಲ್ಕ್ಷ ಲಕ್ಷ ಬಾಕ್ ಕರ್ಲೆ ಮಾಡಿದ್ರೆ ಸರ್ ಎಷ್ಟಾಗಗುತ್ತೆ ಗೊತ್ತಾರೆ ಎಂಟು ಲಕ್ಷ ಆಗುತ್ತೆ ಸರ್ ಒಂದ್ ಮಿನಿ ಒಂದು ರೂಪಾಯಿ ಹಡದ್ರೆ ಒಂದ್ ಮಿನಿಗೆ ಎರಡು ರೂಪಾಯಿ ಹಡದ್ರೆ ಸರ್ ಎಂಟ ಲಕ್ಷ ಆಗುತ್ತೆ ಸರ್ ಹಾ ರೀ ಸರ್
ಇ ಹೆಂಗ ಕಟ್ಬೇಕ್ರ ಇದು ತಿಂಗಗಳಳ ಕಟ್ಬೇಕ
ಇದ ಇದನ್ ಇದನ್ ಸರ್ ಅವಾಗ್ಲ ಹೇಳಿದನ್ ಸರ್ ವರ್ಷದ್ಲೆ ಮತ್ತು ತಿಂಳ ಲೆಕ್ಕ ಇರುತ್ತೆ ಸರ್ಂದ ಒಂದ್ ವರ್ಷದ ಲೆಕ್ಕನೆ ಚೆನ್ನಾಗಿರುತ್ತೆ ಸರ್ ನನ್ ಪ್ರಕಾರ
ಇದು ಮೀನುಗಳು ಎಲ್ಲ ಸಡತ್ತದ ಅಂದ್ರೆ ನಮ್ಗೆ ಮತ್ತೆ ಕಟ್ಬೇಕಕ್ ಅನ್ಸರಿ ಇಲ್ಲ ಏನು ಅಲ್ಲೇ ಬೇ
ಸರ್ ಅದು ನಿಮ್ಮ್ ಮನೆೇವರ್ಕ್ ಸರ್ ಅದು ನಾವ ನಿಮ್ಮನೆವರ್ಕ್ ನಾವೇರಣೆ ಸರ್ ನೀವು ನೀವು ಹೌ ನೀವು ಚೆನ್ನಾಗಿರೋದು ನೀವು ಚೆನ್ನಾಗಿರ ಆಹಾರ ಹಾಕಿದ್ರೆ ಮೀನುಗಳು ಸಾಕಷ್ಟು ಬೆಳೆಯುತ್ತೆ ಸರ್
ಹೌದ್ ಸರಾ
ನೀವೇ ಆಹಾರ ಹಾಕಿಲ್ಲ ಅಂದ್ರೆ ಸರ್ ಎಲ್ಲಿಂದೇ ಬೆಳುತ್ತೆ ಹೇಳು ಸರ್ ಅದು
ಈಗ ಸರ ನಾವು ಮೂವತ್ ಎಕರೆ ಕಟ್ಲಕತಿವಿ ಮೂವತ್ ಮನಿ ಕಟ್ಟಕತಿವಿ ಸರ ಅದಕ್ಕೆ ಬಿಲ್ ಬೆ ಕು ನಮ್ಗೆ ಯಾವ್ ಕುರಿ ಸಾಕಾನಿಕೆ ಈ ಮೀನು ಎತ್ರ ಮೀನು ಸಾಕಣಕ್ ಮ್ಯಾಗ ಹತ್ತು ಸರ ಇಲ್ಲ ಮನೆ ಮ್ಯಾಗೆ
ಸರ್ ಮನ ಮ್ಯಾಗೆ ತಗೊಳ್ಳಿ ಸರ್ ಮನೆ ಮೇಲೆ ಯಾಕಂದ್ರೆ ಮೀನಾ ಇವಾಗ ತಿರುತ್ತೆ ಸರ್ ನಾಳೆ ಇರಲ್ಲ ಸರ್ ಮೀನಾ ಮೀನಾ ಗ್ಯಾರಂಟಿ ಇರಲ್ಲ ಸರ್
ಹೌದ್ ಸರಾ
ಹಾ ಮನಿ ಆದ್ರೆ ಸರ್ ಮನಿ ಚೆನ್ನಾಗಿರುತ್ತೆ ಸರ್ ನಮ್ಮ ಪ್ರಕಾರ ಯಾಕಂದ್ರೆ ಒಂದ್ಸಲ ಕಟ್ಟಿದ ಒಂದ್ ನೂರು ವರ್ಷ ಮನೆ ಬರುತ್ತೆ ಸರ್ ಅದೇ ನನ್ ಪ್ರಕಾರ ಮನಿ ಮ್ಯಾಚ್ ಚೆನ್ನಾಗಿರುತ್ತೆ ನೋಡಿ
ಇದು ಕುರಿ ಸಾಕನಿಕೆ ಸರ
ಕುರಿ ಸಾಗರಣ ಕೂಡ ಚೆನ್ನಾಗಿದೆ ಸರ್ ಅದು ಜಾಸ್ತಿ ಕುರಿ ಕುರಿ ಬಿ ಮನಿ ಎರಡು ಸಂಸಾರ
ಹೌದ್ ಸರ
ಹ ರೀ ಅ ಕುರಿ ಅಂದ್ರೆ ಇದು ಕುರಿ ಅಂದ್ರೆ ಕಿಸದಾಗ ರೊಕ್ಕ ಇದ್ದಂಗ್ರೀ ಸರ್ ಜೇಬಲಿ ರೊಕ್ಕ ಇದ್ದಂಗ ಸರ್
ಹೌದು ಸರಾ
ಹಾ ರೀ
ಸರ್ ಒಂದ ಆರ್ನೂರ್ ಏಳ್ನೂರ್ ಇದ್ದು ಸರ್ ನಂಬುವು ಕುರಿ ಏಳ್ನೂದಗ ರಿ ನಾಕ್ನೂರ್ ಹೋಗ್ಯವ್ರಿ ಇನ್ನು ಮುನ್ನೂರ ಉಳದಾವ್ರಿ ಸರ
ಇನ್ನು ಮುನ್ನೂರು ಹೋದ ಸರ್ ನಾಕ್ ನೂರ್ ಎಸ್ಟ್ರಾಂಗ್ ಕೊಟ್ರಿ ಸರ್ ನೀವ್ ಕುರಿ
ಇಲ್ಲ ಸರ್ ಅರ್ಧ ಡೆತ್ ಆಗ್ಯವ್ ಸರ ಅರ್ಧ ಮಾರಿವಿ
ಹೌದ ಹೌದಾ ಹ್ಮ್ ಇವಾಗ ಸರ್ ಇನ್ನುೂ ಮುನ್ನೂರ್ ಕುರಿ ಇದಾವೆನ್ ಸರ್ ನಿಮ್ಮ್ ಹತ್ರ ಹ ಅಂದ್ರೆ ಸರ್ ನಾವ್ ಕೊಡ್ತಿವಿ ತಗೋರಿ ಮುನ್ನೂರ್ ಕುರಿಮೇಲಗು
ಹೌದ್ ಸರ ಅದಕ್ಕೆ ಡಾಕ್ಯುಮೆಂಟ್ಸ್ ಏನಂತಾರ ಸರ್
ಸರ್ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ಕುರದು ಜಿ ಪಿ ಎಸ್ ಫೋಟೋ
ಹು ಸರ್
ಮತ್ತೆ ನಿಮ್ದು ಸೆಡ್ಡಿಂದು ಎಲ್ಲಿ ಸೆಡ್ ಓಡಿಸ್ತಿನಿ ಅಂದಿ ಸರ್ ಅಲ್ಲಿದು ಅದ್ರದ್ದ ಒಂದು ಚಿತ್ರೀಕರಣ ಬೇಕು ಸರ್ ಮತ್ತೆ ಪಿ ಆರ್ ಎ ನಕ್ಷೆ ಬೇಕು ಸರ್ ಅದ್ರದ್ದು
ಹ ಸರ್
ಮತ್ತ ಆ ಪಂಚಾಯ್ತಿಯಲ್ಲಿ ಗರ್ಪಟ್ಟಿ ತುಂಬಿರ್ಬೇಕು ಸರ್ ಹಾ ರೀ ಸರ್
ಹೋಗಿದ್ವಿ ಅವ್ರು ಬೇಕೇನ್ರಿ ಸರ
ಹ ಸರ್ ಬೇಕು ಸರ್ ಅದು ಕುರಿ ಈಗ ಕುರಿ ಯಾರ ಯಾರ ಹೆಸ್ರ ಮೇಲೆ ಐತಿ ಎಲ್ಲ ಕುುರಿ ಯಾರ ಯಾರತ್ತ ಯಾರು ಮುಖ್ಯ ಮುಖ್ಯಸ್ ಸ ಯಾರು ಸರ್ ಕುರದು ನೀವ ಸರ
ಸರ್
ಅಂದ್ರ ಕೊಡ್ತೀವಿ ಸರ್ ನಮ್ಮ ನೀವೇ ಮುಖ್ಯಸ್ಥರ ಅಂದ್ರೆ ಸರ್ ನಾಳೆ ನಮ್ ನಮ್ ನಮ್ದು ಆಫೀಸ್ಗೆ ಬಂದ್ ಸರ್ ಒಂದ್ಸಲ ಬೇ ಟಿ ಕೊಡ್ಬೇಕ್ ಸರ್
ಹೌದ್ ಸರ
ಆ ರಿ ಸರ್
ಅಂದ್ರ ನೀವೇ ಬರಲ್ಲ ಏನ್ರೀ
ಸರ್ ನಾವು ನೀವವು ಒಂದ್ಸಲ ನಮ್ಗೆ ಅರ್ಜಿ ಕೊಟಿರಿ ಅಂದ್ರೆ ಸರ್ ನಾವು ನಿಮ್ ಆಫೀಸ್ ಆ ಮತ್ತೆ ನಮ ನಮ್ದು ನಮ್ದು ಗುಂಪೆಲ್ಲ ಬಂದ್ ಸರ್ ನಿಮ್ದು ಕುರಿಗಳು ಮತ್ತೆ. ನಿಮ್ದು ಜಾಗ
ಹಾ- ಸರ್
ನೀವು ಎಷ್ಟೇ ಕ್ರದಲ್ಲಿ ಕುರಿ ಸಾಗಾಣಿಕೆ ಮಾಡ್ತೀರಿ ಸರ್ ಮತ್ತೆ ನೀವು ಮೇನು ಸಾಗಾಣಿಕೆ ಕೂಡ ಇಟ್ಕೊಂಡಿದೀರಿ ಅಂತ ಕೇಳಿದ್ದೇವೆ ಸರ್ ನಾವು. ಹಾ -ಸರ್ ಅದರ ಬಗ್ಗೆ ನಾವು ತಿಳ್ಕೊತಿದ್ದೀವಿ. ಸರ್ಬಂದ್
ಅವಸರ
ಹಾ- ರೀ -ಸರ್ ನಾಳೆ ನಮ್ದು ನಾಳೆ ನಮ್ದು ಗುಂಪು ಎಲ್ಲ ಬಂದು. ನಿಮ್ದು ಎಲ್ಲಾ ಸಮೀಕ್ಷೆ ಮಾಡ್ತಿದ್ರು ಸಾರ್
ಅಂದ್ರೆ ನಾ ನಾಳೆ ಬರ್ಬೇಕಕ್ಂದಸರ್ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು.
ಇಲ್ಲ ರೀ ಸರ್ ನೀವು ಡಾಕ್ಯುಮೆಂಟ್ ತಗೊಂಡು ನಮಲ್ಲಿ ಬರ್ಬೇಕ್ರೀ ಸ.
ಹೌದ್ರಿ
ಆ -ರೀ -ಅದೇ ರೀ ಸರ್ ನಿಮ್ಗೆ ಲೋನು ಇಷ್ಟ ನೀವು ಮೂ ಮೂ ಸರ್ ನೀವು ಮೂರು ಮೂರ್ ಕೇಳಿದ್ರಿ ಸರ್ ಮನೆ ಮೇಲೆ ಲೋನ್ ಕೇಳಿದ್ರಿ ಸರ್ ಕುರಿ ಬಗ್ಗೆ ಕೇಳಿದ್ರಿ ಸರ್. ಮತ್ತೆ ಇದು ಮೀನು ಸಗಾಣಿಕೆ ಬೇಕು ಸರ್ ನಿಮ್ಗೆ ಯಾವದ್ರ ಮ್ಯಾಗ ಬೇಕಂತ.
ನನಗೆ ಮನೆ ಬೇಗ ನನ್ಗೆವ ಕುಯಿರ್ ಸಾಯಕಣಕ್ಕೆ ಮನೆಗೆ ಬೇಕು ಸರ್ ನನಗೆ.
ಕುರಿ ಸಾಗಾಣಿಕೆ ಮ್ಯಾಗ ಬೇಕ ಸರ್ ಕುರಿ ಸಾಗಾಣಿಕೆ ಮ್ಯಾಗ ಬೇಕಂದ್ರೆ ಸರ್ ನೀವು ಕುರಿಗೆ ಒಂದು ಅದ ಇದು ಬರುದು. ಸರ್ ಕಿವಿಯಲ್ಲಿ ಒಂದು ಅದು ಇದು ಬರುತ್ತೆ ಸರ್ ಆ ರ ಸರ್ ಅದು ನೀವು ಕುರಿ ಕಿವಿಗೆ ಹಾಕ್ಸಿದ್ರೆ ಸರ್ ನಿಮ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡ್ಬೋದು ಸರ್ ನಾವು
ಹ್ -ಸರ್ದು ನೂರ್ ಕುರಿಗ ಅವ್ರ ಸರ್ ಅವು.
ನೂರ್ ಕುರಿಗ ಆಯ್ತಾ ಸರ್ ಅದು ಇನ್ನು ಇನ್ನು ಎರಡ್ ನೂರು ಕುರಿಗ ಇಿಲ್ಲ
ಅವು ಎರಡು ನೂರ್ ಕುರಿ ಅವಕ ಹಿಂದ ಹುಟ್ಟಿದೇವು ಸರ್ ಅವು
ಸರ್ ಅವ ಎರಡ್ ನೂರ್ ಕುರಿಗ ಆದ್ರೆ ಚೆನ್ನಾಗಿರುತ್ತತಿತ್ತು ಸರ್ ಮತ್ತೆ ಅಮೌಂಟ್ ನಿಮ್ಗೆ ಜಾಸ್ತಿ ಬರುತ್ತತ್ತು ಸರ್ ಮತ್ತೆ. ನಿಮಗೆ ಬಡ್ಡಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತಿತ್ತು ಸರ್
ಹೌತ್- ರೀ
ಹೌದ್ರೀ ಸರ್
ಈಗ ಡಾಕುಮೆಂಟ್ಸ್ ಈ ಏನಂತ ತರಬೇಕುರ ಡಾಕುಮೆಂಟ್ಸ್ ಹೇಳಿ ನನಗೆ
ಸರ್ ನೀವು ನಾವ್ ಹೇಳಿದ ಒಂದು ನೀವು್ ಎಲ್ಲಿ ಶೆಡ್ ಓಡ್ಸ್ತೀರಿ ಸರ್ ನಿಮ್ದ ಒಲ್ದ ಒಂದ್ ಫೋಟೋ ರೀ ಸರ್.
ಹ- ಸರ
ಮತ್ತೆ ಅದ ಇದ್ರದದುು ಪಂಚಾಯ್ತಿಯಲ್ಲಿ ಗರ್ಪಟ್ಟಿ ಅಂತ ತುಂಬಸ ಬರ್ಬೇಕ ಸರ್.
ಹ್ಮ್ -ಸರ್
ಒಂದು ನೀವು ಸೆಟ್ ನೋಡ್ದ ಒಂದ ಜಿ ಪಿ ಎಸ್ ಫೋಟೋ ಅ ಸರ್ ನೀವು ನಿಂದ್ರ ಬಕ್ರಿ ಸರ್ ಇಲ್ಲಿ ನೀವು ಅಲ್ಲಿಂತ್ ಒಂದು ಜಿ ಪಿ ಎಸ್ ಫೋಟೋ ತಕೋಬೇಕು -ರೀ -ಸರ್
ಹ್ಞ -ಸರ್
ಮತ್ತೆ ಸರ್ ಅದು ತೊಗೊಂಡು ಆನ್ಲೈನ್ಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಸರ್.
ಆಯ್ಸರ ಈ ಾಮ ಮನ ಫ್ಯಾಮಿಲಿ ಕೇಳಸರ ಕೇಳಸಂತವ್ರಿ
ಓಕೆ ಸರ್ ಕೆ ಥಂಕ್ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು